ಅಲೋ ಹಾ ಹೇಳು ಹಾ ಕೇಳಿಸ್ತೇತೆ.
ನಾನ್ ಸಡನ್ನ ಕಟ್ಟಾಯ್ತಲ್ಲಾ ಅದಕ್ಕೆೇ.
ಹ ಏನ ನೆಟ್ವರ್ಕ್ ಇಲ್ಲ ಇದಯ್ತೆನು ನಾನು ಸುಮ್ನೆ ಮಾತಾಡ್. ತನೇ ದಿನಿ
ಹ್ಮ್ ನಾನು ಮಾತಾಡ್ತಿದ್ದೆ ಏನಿ ನಾವು ಒಂದಿಲ್ವಲ್ಲ ಅದಕ್ಕೆ. ನೋಡ್ಕೊಂಡೆ ಕಟ್ಟ ಆಗಿ ಬಿಟ್ಟಿತು ಅದಿಕ್ಕೆ ಅದ್ರಲ್ಲೇ ಮಾಡದೆ
ಇಏನ್ ಮಾಡ್ಲಿಲ್ಲ ನಿಮ್ಗೆ.
ಅಲ್ಲ ಅಲ್ಲ ಇದ್ರಲ್ಲಿ ನಾನ್ ಮಾಡ್ತಾ ಇದ್ದೆ ಅದ್ರಲ್ಲಿ ರಿಂಗ್ ಆಯ್ತಲ್ಲ ಅದಕ್ಕಿ. ಪಿಕ್ ಮಾಡಿದೆ ನಾನ್ ಬೇರೆ ಏನಾದ್ರು ನಿ ಕೆಲ್ಸ ಬಂತೇನೋ ಅದಕ್ಕೆ ನೀನೇ ಕಟ್ ಮಾಡಿದೀಯ ಅನ್ಕೊಂಬಟ್ಟೆ.
್ಮ ಇಲ್ಲ ಇಲ್ಲ ಇನ್ನೊಂದ್ ಹತ್ ನಿಮಿಷ ಮಾತಾಡ್ತೀನಿ ಆಮೇಲೆ ಕೆಲ್ಸ ಮಾಡ್ಬೇಕು ಅಡ್ಗೆ ಮಾಡ್ಬೇಕಲ್ಲ.
ಹ್ಮ್ ನಾನು ಹೋಗ ಸ್ನಾನ ಮಾಡ್ಕೊಂಡ ನದ್ ಹತ್ ನಿಮಿಷ ಬಂದು ಒಟ್ಟೆ ಬಿರಸ ಮೈತೆ ಮೊಟ್ಟೆ ಖಾಲಿ ಆಗ್ಬಿಟ್ಟಿದೆ ಹೊಟ್ಟೆಲಿ.
ಮೊಟ್ಟೆಗ ಏನ್ ಮಾಡ್ದ ಬರೀ ಬೇಯಸ್ಕೊಂಡ ತಿಂದಿದ್ದ ಬೇರೆ ಏನನ್ ಮಾಡಿ. ನ
ಅಷ್ಟೇ ಮೂರು ಮೂರು ಹಣ ತಿಂಡಿನ್ಸ ಇನ್ನ ಎರಡ್ ಐತಿ ಹೋಗ್ ತಿಂತೀನಿ ಇಲ್ಲಾಂದ್ರೆ ಸ್ನಾನ ಮಾಡುವ. ಸುಸ್ತಕತ್ತೆ ಇವೇನಪ್ಪ ಯಾವಾಗ್ಲು ಣಕ್ಕೆ ಮ ಊಟ ಮಾಡ್ದಿರ ಸ್ನಾನ ಮಾಡ್ಬಿಟ್ರೆ ಹೆವಿ ಸುಸ್ತ ಆತದ ಊಟ. ಸ್ನಾನ ಮಾಡಬೇಕು
ಊಟ ಮಾಡಿ ತಕ್ಷಣ ಸ್ನಾನ ಮಾಡ್ಬೇಡ ಅವಂದ ಹತ್ತು ನಿಮಿಷ ಕಾಲ್ ಗಂಟೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಬೇಕು.
ಅಲ್ಲ ಅಲ್ಲಾ ಊಟ ಮಾಡ್ದೇನೆ ಸ್ನಾನ ಮಾಡುದರುನು ಸುಸ್ತ
ಗೊ ಹ್ಮ್ ಸುಸ್ತಾಗುತ್ತೆ ಬಿಸಿ. ನೀರಾಕತರಲ್ಲ ಹಾಗಕ್ಕೆ
ಇದು ಮೂರ್ ನಾಕು ಸತಿಪೇರ್ಸ್ ಬಿಟ್ಟು ಜಾಸ್ತಿ ಸುಸ್ತ ಬಿಡತ್ತೆ ಕುತ್ಕೊಬಿಡೋಣ ಅನ್ಸ್ಬಿಡತ್ತೆ.
ಅದು ಮಧ್ಯಾಹ್ನ ಸಂಜೆ ಆದ್ರೆ ಏನಾಗಲ್ಲ ಬೆಳಗ್ಗೆವತ್ತು ಈಗ ನೈಟ್ ತಿಂದಿರ್ತೀವಿ ನೈಟ್ಲ್ಲ ನಿದ್ದೆ ಮಾಡಿರ್ತವಿ. ಇವಲ್ಲಾ ಬೆಳಿಗ್ಗೆ ಎದ್ದೇನ ತಿಂದನೆೇ ಸ್ನಾನ ಮಾಡಿದ್ರೆ ಸುಸ್ತ ಆತದೆ
ಹ್ಮ್ ಹ್ಮ್ ಹ್ಮ್ ಎಷ್ಟು ಮಣ್ ಬಿಿಡ್ಕೊಂಡಿರುತ್ತೆ ಗೊತ್ತ ಈಗ ಇದ್ರಲ್ಲಿ ಸೊಪ್ಪಲ್ಲಿ
ನೆನ ಹಕಿದಯನೋ
ಹಾ ಅದೇ ಮೇಲ್ಗಡೆ ಜಲ್ರಿ ತರದ್ ಬರುತ್ತಲಾ ಮೇಲ್ಗಡೆ ಸೊಪ್ಪ ಒಪ್ಪೋ ಕೆಳಗಡೆ ಜಾಗ ಇರತ್ತರ ಪ್ಲಾಸ್ಟಿಕ್ ಅದೇ ಅ ಅಕ್ಕಿ ತೊಳಿಯ ತರ ಬಂದಾವಲಗ ಅಂತದ್ರಲ್ಲ ಆಾಕ್ತನ ಯಾವಾಗ್ಲುೂ ಫುಲ್ಲ ಕೆಳಗಡೆ ಮಣ್ಣು ಇಷ್ಟ ಇರ್ತದೆ
ಹ್ಮ್ ತಿ ಇನ್ನ ದೇಡ್ ಸರಿ ಥೋಡ
ಹ್ಮ್
ನಾನನ್ ಇಲ್ಲೇ ಹಾಕಿದ್ನಲ್ ಸ್ವಲ್ಪ್ ಚೆನ್ನ್ ಬಂದಿ ತ ಸಪ್ಪಿಿನ ಬೀಜ ಉದು್ರಸಿದ್ದೆ ಈ ಮಳೆಗೂ ಏನ್ ಕೋ ಆ ಎಲೆಗಳೆಲ್ಲಾ ಒಂಥರ ಆಗ್ಬಿಟ್ಟವೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ದಂಟಿನ ಸೊಪ್ಪೆ ಅಂತು ಎಲ್ಲ ಒಂರ ಬೆಳ ಬೆಳಳ್ಳಕ್ ತೂ ತೂತ ಅದಂಗ ಆ ಊಟದದೆ ಇಲ್ಲಲ್ಲ
ಹ್ಮ್ ಹ್ಮ್
ಅದಕ್ಕೆ ಬರಿೀ ಪಾಲಾಕುಟ್ ಸಬ್ಬಕ್ಕಿ ಮೆತ್ಯ ಮೂರು ಕಿತ್ಕೊಂಡು ಹಬಿ ಸಿಕ್ಕಿದವಿ
ಹ್ಮ್
ಮಲ್ಗೆ ಗಿಡ ಹಾಕಿದ್ದೀನಿಷ್ಟು ಚೆನ್ನಾಗಾಗಿ್ ಬಂದೋದ್ ಗೊತ್ತಾ
ಹತ್ತ
ತಚ್ಚಿ ಉಕ್ಕು ಗಿಡ ಇನ್ನ ಗಿಡ ತುಂಬಾ ಮಂಗ್ಬಿಟ್ಟದೆ
ಹ ಹ ಹ ಹ್ಮ
ಏನತ್ ಸೌಂಡ್
ಕಾಲ್ ಬಂತು ಬೇರೆ ಕಟ್ ಮಾಡ್ದ
ಹ್ಮ್
ಿಸ್ತಲ್ವಾ
ಕೇಳಿಸ್ತು ಕೇಳಿಸ್ತು ಚೆನ್ನಾಗಿ ಕೇಳಿಸ್ತಾರೆ
ಹ್ಮ್
ತ್ತೆ ಹಿನ್ನೇನ ಸಮಾಚಾರ. ಹ್ಮ್ಮ್. ನಾವು ಮೊಟ್ಟೆ ಬೆಳಗ್ಗೆ ತಿಂದು. ನೀನೆ ತಿನ್ನು.
ಹ್ಮ್ ನಾನ್ ಸಾಂಬಾರ್ ಜೊತೆ ಊಟದ ಜೊತೆ ತಿನ್ನಣ ಅಂತ ಸುಮ್ನಿದ್ದೆ ಹ್ಮ ಯಾಕೊ ಹೊಟ್ಟೆ ಹಸಿತೈತೆ ಸಾಂಬಾರ್ ಆಗಸ್ಟೊತಿಗೆ ಟೈಮ್ ಆತದೆ ಸ್ನಾನ ಮಾಡ್ಕಂಡ ಬಂದು ಮತ್ತೆ ತಿಂದ್ಬಿಟ್ಟು ಕೆಲ್ಸ ಕೂತ್ಕೊಂಡ್ರೆ ಈ ಕಡಿ. ತಿರುಗುನೋಡಲ್ಲ.
ಹ್ಮ ಹೆಂಗ ಹೆಂಗ್ ನಡೀತಾ ಇತ್ತು ಆಫೀಸ್ ಕೆಲ್ಸ.
ಹ್ಮ್ ಓಕೆ ಓಕೆ ಬೇರೆ ನೋಡ್ತಾನೇ ಇದ್ದೀನಿ ಎಲ್ಲೋ ಆಯ್ತಾನೆ ಎಲ್ಲ ಒಂದ್ ಎರಡ ಬಂದಿದ್ದು. ಎಲ್ಲ ವೈಟ್ ಫೀಲ್ಡು. ಹೆಂಗಪ್ಪಾ ಓಡಾಡಿ- ಲಿ ಡೈಲಿ ವೈಟ್ ಪಿಲ್ಡಿಗೆ.
ವರ್ಕ್ ಫ್ರಮ್ ಹೋಮ್ ಸಿಗ್ತಿಲ್ವಾ.
ಹ್ಮ್ ಹ್ಮ್ ಯಾವ್ದೋ ಒಂದ್ ಕಾಲ್ ಬಂದಿತ್ತು ಆದ್ರೆ ಅದು ಕಾಂಟ್ರಾಕ್ಟ ನೆ ಎರಡ್ ದಿನ ಆಫೀಸು ಮೂರ್ ದಿನ ಮನೆ.
ಹಾ
ಇದು ಇದು ಏನಪ್ಪಾ ಕಾಂಟ್ರಾಕ್ಟ್ ಹೋದ್ರೆ. ಪರ್ಮನೆಂಟ್ ಅಲ್ಲ. ಅದಕ್ಕೆ ಏನ್ ಮಾಡೋದು ಅದಕ್ಕೆ ಪರ್ಮನೆಂಟೇ ಸಿಗ್ಲಿ ಅಂತ ಪರ್ಮನೆಂಟ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಮಗುಗಾರರು ಪ್ಲಾನ್ ಮಾಡಬಹುದು.
ಹ್ಮ ಮಾಡ್ತೀಯ ಮಾಡ್ತೀಯಾ ಒಂದ್ ವರ್ಷದಿಂದ ಹೇಳ್ತಾನೇ ಇದೀಯ ನಾನು ಕೇಳ್ತಾನೇ ಇದ್ದೀನಿ.
ನಾನ ಏನ್ ಮಾಡ್ಲಿ ನಮ್ಮ ಮನೆ ಸಿಟಿಲಾದ್ರು ಇದ್ದಿದ್ದಿದ್ರೆ ಹೆಂಗೋ ಆರಾಮಾಗಿ ಆಫೀಸ್ಗೆ ಹೋಗಣ ಅನ್ಕೊಂಡಿ ಇರ್ಬೋದಿತ್ತು.
ಹ್ಮ್ಮ್. ನೋಡಿ ಅಲ್ಲ ಬ ಯಾರ್. ನ ಬಾಡಿಗೆ ಕೊಟ್ಬಿಟ್ಟು ಬಾಯಿ ಕಡಿಕೆ.
ಹ್ಮ್ ಅ ವೀಣಿ ಒಂದೋದಸತಿ ಹಂಗೆ ಅಂದಿರ್ತಾನೆ. ಸುಮ್ನೆ ಯಾಕ. ಯಾಕಾದ್ರರು ಬಂದ ಇಲ್ಲೇ ಮನೆ ಕಟ್ಟುದ್ರು ಅಂತ.
ಹ್ಮ್ಮ್.
ಏನು ಮಾಡಂಗಿಲ್ಲ.
ಹ ಮಾಡೋದ್ಮೇಲೆ ಯೋಚನೆ ಮಾಡಬಾರ್ದು ಬಿಡು ಮಾಡ್ಯಲೆ - ಅಲ್ಲ ಫೋಟೋಸ್ ಏನಮ್ಮ ಮಾಡ್ದೆ.
ಪೋಟೋಸ್.
ಮರ್ತ್ಬಿಟ್ರಾ ಪೆಂಡ್ರೈವ ಅಲ್ಲೇ ಇದೆ ಅದು ನಮಗೂ ಗೊತ್ತು. ತ್ತು ಪೆನ್ಡ್ರೈವ್ ನಿಮ್ಮ ಹತ್ರನೇ ಇದೆ ಅದು ನಮಗು ಅದೇ ಈಗ ಏನ್ ಮಾಡ್ತ್ರಿ ಹೇಳಿ ಫೋಟೋಗಳು ಚೆನ್ನಾಗಿರೋನ ಸಪ್ರೇಟ್ ಮಾಡಿ ಹ್
ಕೃಷ್ಣನ್ ಮುಂದೆ ಇಟ್ಟಿದ್ದೀನಿ ಇಲ್ಲಿ
ಹ್
ಪಕ್ಕದಲ್ಲಿ ಆಯ್ತಾ ಆರಾಮಾಗಿ ಏನೋ ಒಟ್ ಕಡ್ಲೆಪುರಿ ತಂದಿದ್ದೀನಿ
ನೀ ಯಾಕ ಹೇಳ್ತಾ ಇದೀಯಾ ನ್ನನಗ ನೀನು
ಹೊಟ್ಟೆವುರ್ ಕೊಳ್ಳಿ ಅಂತಾ ಹ್ಮ್
ಕೇಳ್ಸಿಲ್ಲಾ
ಅದೇ ಇವತ್ ಬೇದಿ ವಾರ ಮಾಡ ಮಾಡದೆ ಎನ್ ಗೆಲ್ಲಾ
ಹ್ಮ್
ಇವತ್ತು ಬೇದಿಯೋಗ್ಲಿ
ಈಗ್ ಕಳ್ಸ ಆಯ್ತಾ ಅಯಾ ನಿನ್ ನಾನ್ ತಿಂತ ಇಲ್ಲಾ ಬಿಡು ಇವತ್ತು
ಎಮ್ಮೆ ತಂದಕೊಡೇ
ಯಾಕ ಕಿಸಿತಿದಯಾ
ತಂದಿರೋದು ತಿಂಡಿ ತಿನ್ನಕ್ ತಂದಿಲ್ಲ ಈ ಸತಿ ಬರೀ ಐದು ಲೀಟರ ತಂದೆ
ಹಓ ನೀನ್ ಯಾವಾಗ್ಲೂ ಓತಾನೆ ಇರ್ತಯ ತಾನೆ ತನ್ಕೊಂಡ್ರ ಆಗಲ್ವಾ ತಂದ್ಕ ಕೊಡಕ್ ಆಗಲ್ಲ ನಂಗೊಂದ್ಸರಿ.
ನೆಕ್ಸ್ಟ್ ಟೈಮ್ ಪಕ್ಕಾ
ಹಾ ಪಕ್ಕಾ
ಹ್ಮ್ ಅಮ್ಮ ತಂದಿದ್ರೆ ಜಾಸ್ತಿ ತರಿಸಸ್ತಿದ್ದೆ ವೀನಿ ಕರ್ಕೊಂಡ ಹೋಗಿದ್ದವ ಅವನ್ ಐದು ಲೀಟರ್ರ್ ವಯ್ತಾ ಇದ್ದ ನ್ ಗೊತ್ತ
ಮಿನಿ ತಿಂತದಾ ತಿಂಡಿ ಮಾಡಿದ್ರೆ
ಹ್ಮ್ ಅವೌಲಕ್ಕಿ ಮಾಡಾಲ ಅದು ಪೂರಿಪ ಉರಿವುಪಿಟ್ ನೆಕ್ಸ್ಟ್ ಟೈಮ ಪಕ್ಕಾ
ಹಾ ಅಲ್ಲಿಂದ ತತಯಾ ಅಲ್ಲಿಂದ ಇಲ್ಲಿಗೆ ಯಾವಾಗ ತಂದ ಕೊಡ್ತೀಯಾ
ಹ್ಮ್ ಹ್ಮ್ ಪಕ್ಕಾ ಪ್ಲಾನ್ ಮಾಡ್ಕೊಂಡು ತಂದ್ಕೊಡ್ತೀನಿ
ಎಷ್ಟೋ ದಿನಾಆಯ್ತು ಅಲ್ಲ ಕಡಲೇ ಪೂರಿ ತಿಂದು
ಹ್ಮ್
ಈ ಮನೆಗ್ ಬಂದ್ಮೇಲೆ ತಿಂದೇ ಇಲ್ಲ ಆ ಮನೆಗಿದ್ದಾಗ ಹಳೆ ಮನೆಗ ಇದ್ದಾಗ ತಿಂದಿದ್ದು
ಹೌದಾ ಹಂಗಾರ ಒಂದ್ ವರ್ಷದ ಮೇಲ ಆಯ್ತಾ
ಹ್ಮ್ ಇಲ್ಲ ಇನ್ನ ಇನ್ನ ಒಂದ್ ಎರಡು ತಿಂಳದ್ರೂ ವರ್ಷ ಆಯ್ತು
ಅಲ್ವಾ ಹ್ಮ್
ಆಗಸ್ಟಗ ಒಂದ್ ವರ್ಷ ಆಗ್ತದೆ
ಹ್ಮ್ ಡೇಟು
ಇಪ್ಪತ್ತೈದು
ಹ್ಮ್ ಹ್ಮ್
ಪೂಜೆ ಹು ಮೊನ್ನೆಷ ಉಲ್ಲಾಸನ್ ಬರ್ತಡಗೆ
ಹ್ಮ್
ಯಾರಿಗೂ ನೆನ್ಪಿರ್ಲಿಲ್ವಾ
ನಂಗ್ ನಂತಂತು ನೆನಪಿರದಿಲ್ಲ
ನಾನು ದ ಇನ್ನ ಫೋನ್ ಮಾಡಂಗೆ ಮಾಡಿದ್ನಾ
ಹ್ಮ
ಅವೌತ್ ಇದ್ರಲ್ಲಿ ಟಾಸ್ಕ್ ಎಲ್ಲ ಯಾವು ಬರ್ತಿರ್ಲಿಲ್ಲ
ಹ್ಮ್
ಸುಮ್ನೆ ಇದ್ದೆ ಮಾತಾಡನಂತೆ ಫೋನ್ ಮಾಡೆ ಅದು ಎತ್ಕತ್ ಉಲ್ಲಾಸನ ಮಾತಾಡ್ತಿದ್ದ ಜೊತೆ ಗೆ ಆಮೇಲೆ ಅ ಅವನೇ ಬಾಯ್ ಬಿಟ್ಟಂದ ಪುಟ್ಟಮ್ಮ ನನ್ ಬರ್ತಡಗೇನು ಕೊಡಲ್ಲ ನೀನು ಅಂತ ಹಳ ಭೈ ತಿಲು ಮಾನವಡಿಯ ಇಲ್ಲ ಕೇಳ್ಬಿಟ್ಟು ಯಾರಿಗ ನೆನ್ಪ ಪೇ ಇಲ್ಲ ಕೇಳ್ಬಿಟ್ಟ ಇದ್ ಮಾಡ್ತಾವನ ಎಂತ ಉಗೀಿತಾ ಇದ್ಲು
ಹ್ಮ್ ಹ್ಮ್ ಅವ್ನ್ ಶ್ರೀಯದ್ರನ್ ಬರ್ಡಡೆ ನೆನಪಿರ್ತದೆ ನನ್ ಬರ್ಡ ಆಗ ಒಂದ್ ವಾರಕ್ಕೆ ಅವ್ನ್ ಬರ್ಡೇ
ಹ್ಮ ಅದಿಕ್ಕೆ ಇಬ್ರುೂನು ಗಣತ್ ಇಬ್ರು ಸ್ಟೇಟಸ್ ಹಾಕಿಲ್ಲ ಯಾರನ್ ಎಂತ್ ಮಾಡ್ಕಾತಾರ ಇಲ್ವ ಅ ಬ ಅದಕ್ಕೆ ನಾ ಏನ ಆ ಕೆಲಲ್ಲ ಫೋಟೋ ಇತೆೇವು ಅದಕ್ಕೆ ಬೇಕು ಅಂತಾನೇ ಆಕ್ಲಿಲ್ಲ ಅಂತ ಅಂದ್ಲು
ಹ
ಆಮೇಲೆ ನೂರು ರೂಪಾಯಿ ಫೋನ್ ಪೇ ಮಾಡಬಿಟ್ಟು ಹಟ್ಟುವ ಕೊಡವನಿಗೆ ಚಾಕ್ಲೇಟ್ ತಿನ್ಕೊ ಹೋಗ ಮಗ್ನ ಎಂದೆ ಆ ಸ್ವಲ್ಪತ್ ಮಾತ ಆಗ್ಬಿಟ್ಟು ಹದಾ ಹ್ಮ ನನ್ ಮಕ್ಳ ಬರ್ತಾಡೆ ಯಾರಿಗು ನೆನ್ಪಿರಲ್ಲ ಬಿಡ್ ರಮ್ಮ ಯಾಕ ನೆನ್ಪಿ ತತೀರಾ ಅಂತಾಳೆ
ಇಲ್ಲಿ ಪೂಜನ್ ಬರ್ಡನ್ ನೆನ್ಪಿರಲ್ಲ ಈ ಉಲ್ ಹನ್ ನೆನ್ಪಿ ಇರ್ತದೆ
ಹ್ಮ ರವಿದು ಅಂದ್ರೆ ಹೊಸ ವರ್ಷದ ಹಿಂದ ದನ್ ದಿನ ಅಲ್ವಾ ಆಟೋಮೆಟಿಕ್ಗ ಬಂದೇ ಬೊತ್ತತ್ ಅಲ್ಲಿಗೆ
ರೊಚ್ಚೋ ಬರ್ಡೇ ನೆಮಪರ್ತದೆ. ಸಮ್ಮನ್ ನೆನಪಿರಲ್ಲ ರಜ ಬರ್ಡೆ ಬರ್ಡೇ ಹತ್ರ ಅದಕ್ಕೆ ಹೊಳ್ದ ನೆನಪ್ ಇರ್ತದೆ ಇವಂದು ಮೆ ಟೆನ್ ಇಲ್ಲ.
ಇಬರದು ಹಿಂದೆ ಮುಂದೆ ಒಂದೊಂದ್ ದಿನ ಅಲ್ಲ.
ಹ್ಮ್. ಅಗೆ ಮೂರ್ ಜನದ್ದು ಒಂದೊಂದು
ಆಗಸ್ಟ್ ಅಲ್ಲೇ ಇಪ್ಪತ್ತ್ ಮುರ ಇಪ್ಪತ್ನಾಲ್ಕ ನ ಇರ್ಬೇಕಪ್ಪಾ.
ಯಾರದ ಪುಜಂದ
ಮೊನ್ನೆ ಚಿತ್ರರ್ ಕಲ್ಗ್ ಹೋದಾಗ ಅವ್ಳೇ ಹೇಳ್ತಿದ್ಲು. ನಮ್ ನನ್ ಬರ್ತಡೆ ಆದ್ಮೇಲೆ ನಿಮ್ ಗರ್ ಆಪರಷ ಮಾಡಿದ್ದು ಅಂತವ ಅವ ಅವತ್ ಇಪ್ಪತ್ ಮೂರಕ ಇಪ್ಪತ್ನಾಲ್ಕ ಗೋಳ್ ಬರ್ತ್ಡೇ.
ಹ್ಮ್ ಹ್ಮ್ ಹಂಗಾರ ಇನ್ನ ಎಡ್ ತಿಂಗಳ ಐ್ತವಳ ಬರ್ಡೇ. ಪಕ್ಕಾಯಲ್ಲಿ ಎಲ್ಲ ಅದು ಕರೆಕ್ಟಾಗಿ ಹೇಳ್ಬಿರಪ್ಪ ಕಾಲಂಡ್ರರ್ ನೋಟ್ ಮಾಡಿ ಇಡ್ಕೊಂಬಿತೀನಿ. ಮರ್ತ ಹೋಗಿ ಬಿಡತಿ. ನೀ ಊರ್ ಮೂರ್ದದನ ಮರೆಯಲ್ಲ ಅವರ್ ಮೂರ್ ಜನದ ಮರ್ತೊಡ್ತೀನಿ. ಇವನ್ ಶ್ರೀ ಉಲ್ಲಾಸಂದು ಮೊನ್ನ ಮಾರ್ ಮಾಡಿರ್ಕೊಂಡು ಹ್ಮ್.
ರವಿದಂದೆ ಬೇಗ ನೆನಪಾಗೋದು.
ಹ್ಮ್ ಹ ಮೊನ್ನೆ ಅದೇ ಅವರ ನಾವ್ ಅಲ್ಲ ಹೋಗಿದ್ವ ನಂಜನ್ ಗುಡ್ಕ ಹೋಗಿದ್ವಲ್ಲ. ಅದಕ್ಕೆ ಮಾರ್ಕ್ ಮಾಡಿ ಇಡ್ ಹಕೊಂಡೆ
ಅಂಜುನ್ ಗುಡ್ಗೆ ಯವಾಗ ಹೋಗಿದ್ದೆ.
ಅದ ಉಲ್ಲಾಸ ಬರ್ಡೆ ದಿನ
ಆವತ್ತೇ ಹೋಗಿದ್ದು ಮೂ ಬಿಡ ಹಾಕಿದ್ದೆ ಅಲ್ಲ ನೋಡ್ದೆ
ಹ್ಮ್ ಅವ್ರ್ದ ಅವತ್ತೇ ಆನಿವರ್ಸರಿ ಅವತ್ತೇ ಬರ್ತ್ಡೇ ಕೊನೆಯವ್ರದು. ಅದಕ್ಕೆ ನಾವು ನಂಜುನ್ಗ ಹೋಗ್ಬೇಕಿತ್ತ ನಮಗ್ ಗೊತ್ತಿಲ್ಲ ಅವ್ರ ಬರ್ತ್ಡೇ ಆನಿವರ್ಸರಿ ಅಂತ ಹ್ಮ ನೋಡಿದ್ರೆ ನಾವು ನಂಜುನಗ್ಗಳು ಹೊಟ್ಟಿದ್ವಿ ಕೇಳದ್ವಿ ಅವ್ರಗೇನೋ ಸೂತಕಾಯ್ತ ಅಂದ್ಬಿಟ್ಟು ಬರಲ್ಲ ಅಂದ್ರು ಆಮೇಲೆ ಪದ್ದಕ್ಕ ಫೋನ್ ಮಾಡ್ತು ಹ್ಮ್ ಹಿಂಗೆ ಅವ್ರ್ದು ನಾಳೆ ಏನ್ ಪ್ಲಾಾನು ಅಂದ್ರು ನಾಳೆ ಏನ್ ಪ್ಲಾನು ನಾವು ನಂಜು ಹುಡ್ಗ ಓ್ತಾ ಇದ್ವಿ ಅಂದವಿ ಆತ್ ನಾಳೆ ಅವ ಅನಿವರ್ಸರಿ ಮತ್ತೆ ಅನಿ ಅವ್ರದ ಬರ್ತಡೇ ಅಂತ ಅಂದ್ರ ಹೌದಾ ನಮ್ಗ್ ಗೊತ್ತೇ ಇಲ್ಲ ಯಾರು ಏನ್ ಹೇಳೇ ಇಲ್ವಲ್ಲಾ ಅಂತ ಅಂದ್ರು ಇ ಇವ್ರ ಆನಿವರ್ಸರಿ ಅವರೆಲ್ಲಾ ಬಂದು ಸೆಲೆಬ್ರೇಟ್ ಮಾಡ ಹೋಗಿದ್ರು ಮೊನ್ನ ಒಂದ್ ತಿಂಗಳಲ್ಲಿ
ಹಾ
ಅದಕ್ಕೆ ಇವ್ರು ನಾವಿಬ್ರು ಹಿಂಗೆ ಹೋಗೋಣ ಚನ್ನಪಟ್ಣಕ್ಕೆ ಅನ್ಕೊಂಡಿದಿವವಿ ಬತ್ತೀರಾ ಅಂತಂದ್ರು ನಾವವು ನೊಜ ಹುಡ್ಗ ನಾಳೆ ಓ್ತಾಾರಿದೀವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಸಂಜೆ ಹೋಗನ್್ ಬಿಡಿ ಅಂತ ಅಂದ್ವಾ ಹಮ್ಮ ಅಲ್ಲಿ ಹೋಗಿ ನಂಚೂರು ಹುಡ್ಗ ನಾವು ಬರ್ತೀವಿ ಅಂದರು ಕೊನೆಗೆ ದೇವಸ್ಥಾನ ಒಳಗ್ ಬರಲ್ಲ ಹ್ಮ್ ಆಚೆ ಕಡೆನೇ ಇರ್ತೀವಿ ನೀವಬ್ರು ಹೋಗ್ಬರ ಅಂದ್ರ ಸರಿ ಅನ್ಟ್ಟು ಜೊತೆಗೆ